ಏನ್ ಮಾಡಕತ್ತರಿ ಆರಮದಿ
ಎನು
ನಾನ್ು ಆರಾಮ ಕರೆಂಟ್ ಹೋಯ್ತಾ ನಂಬಲ್ಲಿ ಹಾ ಇಡ್ತಕ ಇತ್ತು ಈಗೋಯ್ತು ಮಳೆ ಏನಿಲ್ಲ ಗಾಳಿ ಹೊದ್ತೆದೆ ಮೇಲ್ ಬಟ್ಟೆ ನಿಂದ್ರೋಳ
ಹಾ
ಸರ್ವೇ ಮಾಡಾಕ್ ಹೋಯಿನಿ ನೀ ಆಧಾರ್ ಕಾರ್ಡ್ ಕೊಟ್ರ ಸರ್ವಕ್ ಆಧಾರ್ ಕಾರ್ಡ್ ಕ ಏನ್ ಹೊಡವ ಉಂಟಾವ ಆ ನಮನೆ ಗಾಳಿ ಬಿಸಕಟ
ಎಫೋರ್ಶೀಟ್ ತರ್ಬೇಕಿತ್ತು ನಾನು ನೆನಪೇ ಇಲ್ಲ ಬರಿೀಬೇಕಿತ್ತವ ರೆಕಾರ್ಡ್ ಹೊುಲ್ಬಿಡಿ ಈವತ್ ಒಂದ್ ದಿನ ಎಂಜಾಯ್ ಮಾಡಿದರತ್ ನಾಳೆ ಬರ್ರತ್ ಹ್ಮ್
ಹ್ಮ್ ತುಂಬಲ್ಲಾ ನೋಡವ ಯಾರ್ಪೂರ್ಸೆಟ್ರ ೋಡ
ಹೌದಾ ಬುಕ್ ಅರಾ ಐಸ್ ಸಲಾ ಪ್ರಮೋದ್ ಅಣ್ಣನು ತಗೊಂಡ್ ಬಂದಿದ್ನಾ
ಹಾ
ಎಲ್ಲಾ ಅಸೈನ್ಮೆಂಟ್ಗನು ಅದನ್ನೇ ಬರ್ದೀನಿ
ಎಲ್ಲ ಸದವಾದಾನ ಹ್ಮ
ಐದನ್ ಕೊಟ್ಟಿದ್ದೆ
ಹ್ಮ್
ಎಷ್ಟು ಬರ್ದ
ಕಾರ್ತಿಕ್ ನತ್ತೊಂಬತ್ತ ತಾರೀಕು ಬರ್ತಾಡಲ್ಲ
ಹೌದಕ್ಕ ಬರ್ತನ್ ಬಿಟ್ಟನ ಆಡ್ತಿ
ಹಗೆ ಮಾಮನ್ ಮೂವತ್ತಕ್ಕ ಕಾರ್ತಿಕ್ ಮೂತ್ತಂಬತ್ತಕ್ಕ
ಅ ಅದಕ್ಕೆ ಮನ್ಯಾಗ ಕಳ್ಸುದಿಲ್ಲ ಅ ನನಗ
ಆಕ ಇಕಡೆ ಬಂದಬುಡು ದವಾಖನ್ ತೋರ್ಸೋಣ ಕತಿ ಅಂತ ಅಂದೆ ನಾನ
ಲಗೇಜ್ ಇರ್ತದಲ್ಲೊಂದು
ಲಗೇಜ್ ಇದ್ರ ಏನ್ ಮಾಡ್ತು
ಅವ್ರ ಏನ್ ಅಂತಾರ ಗೊತ್ತಾನ ಅದೇ ಹ ನಾ ಸಿಂದಗಿಗ್ ಬಂದ ಬರ್ಬೇಕಕ್ ನೋಡ ಅಷ್ಟೇ
ಹ್ಮ್
ಇಲ್ಲಿಂತ ಸಪ್ರೇಟ್ ಬಸ್ ಅಂದ್ರೆ ಒಬ್ಬಕ್ನತ್ನೆಲ್ಲಾ ಬ್ಯಾಡ್ ಅಂತಾರ
ಹ್ಮ್
ಅದೆಲ್ಲ ಐತೆ
ಹಾ
ನಮ್ದ್ ಏಳು ಕೋತ ಐತಲ್ಲ ಇನ್ನ ಇವದ ಲೇಟ್ ಆಯತ್ ಇ ಬಿಜಾಪುರ್ದ ಲೇಟ್ ಇತ್ತು ಸುರ್ಪುರ್ ಜಲ್ದಿ ಚಂದ್ರ ಕುಂದರ್ಸ ಕೆಸ ಹೋಗ್ತಿದ್ರ ನಂದೇ ಲೇಟ್ ತನ್ನಾನು ನಾವ್ ಬಕ್ ನವತ್ನೇಲಲ್ಲಿ ಅದಕ್ಕೆ ಅವರು ಹಂಗ್ ಬಾ ಅಂತಾರ ಮತ್ತತ್ ಅದೇ ತಿರುಗೋದ
ಹ್ಮ್
ಇನ್ನ ಡೈರೆಕ್ಟ್ ಬರ್ತೀನ ಇಲ್ಲ ನಿಡಗುಂದ ಆಗ ಗತಿ ಹನ್ನೆರಡನೇ ತಾರೀಕು ಕ ನಮಗೆತಿ ಮದ
ಎಲ್ಲಿ
ಇರ್ಲಿಕ್ಕ ಅಂದ್ರೆ ಹಿಂಗ ಮಾಡ್ತಿನಿ ಅಕ್ಕ ಊರಿಗೆಗ್ ಹೋಗತನಿ ಉಷ್ಟು ಲ ಏಜ್ ಇಡ್ತೀನಿ ಹತ್ತನೇ ತಾರೀಕು ಹಾ ಸೊ ಹನ್ನೊನ ತಾರೀಕ್ ಬಿಟ್ಟಗಸ ಹನ್ನಡಕ್ ನಾಶನ ಆಗ ಬಸ್ಸಗ ಯಕನ್ ಕವಿ ಮದಿ ಯಐತಿ ಕವಿ ಮದಿ ಹೋಗಕಸ ಮುಗಸ್ಕೊಂಡ್ ಹೆಂಗ ಲೇಟ್ ಆದದನು ನಿಮ್ಮ ಊರಿಗೆ ಬಂದ ಇಡ್ತದಲ್ಲಾ
ಹ್ಮ್
ಚಂತನ ಬಸ
ಯಾವರಾಗ ಲಗ್ನ
ಕೂಡ್ಗಿಯಾಗ ಮದ್ವಿ ಇರ್ತೈತಿ ಆದ್ರ ಬಿಜಾಪುರ್ ಬಿಜಾಪುರ್ನ ಕೂಡ್ಗ ಎಲ್ಲಾ ಅಲ್ಲಯದ
ಹೌದಾನ ಕುಡಲಿ ಕುೂಡಲಿ ಕೂಡಲಿ ಕುಡಿಗೆ ಕೂಡುಗಿ
ಹೂಡ್ಗ ಹ ಕುಡಾಗಿ
ಕೂಡಾಲಿ ಕಡಾಲಿ ಕೂಡ ಹ್ಮ
ಅ
ಅಲ್ಲಿ ಮನೆ ಅದ್ರಾಗ ಹೊರ ಎಕ್ತರ ಕೂಡೋಲಿಗೆ
ಅಯ್ಯೋ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್
ಯಕ
ಕ್ರೆಡಿಟೆಡ್ ಮೈ ಅಕಾೌಂಟ್
ಕತನಾ ಹ
ನೈನ್ ತರ್ಟಿ
ವಹ್ ವಹ್ ಕಂಗ್ರಾಜುಲಷನ್ ಸಿಸರ್
ಇವತ್ತು ಆಮ್ಲೆಟ್ ಇರ್ ಹಾಕ್ದೆಲ್ಲ ನಡಸತಿ
ಅಣ್ಣ ಯಾವಾಗ ಕೊಡ್ತೇವ ಪಾರ್ಟಿ
ನಿಮ್ಮೂ ರಗೂಡದಾನೆ ಅಂದ್ರೆ ಮೊದಲ ಅವು ಮುಗಸ
ಈಗ ಒಂದು ಕೊಡ್ಸಿಲ್ಲ ಒಂದ್ ಯಾವಾಗನಂತ ಆತ್ ಮಾಡ್ದುದು ಎಲ್ಲಾ ಎಕ್ಸಾಮ್ದ
ಫಸ್ಟ್ ಎಕ್ಸಾಮ್ ಅ
ಸೆಕೆಂಡ್ ಸೆಮ್ ಎಕ್ಸಾಮ ತರ್ಡ್ ಸೆಮ್ ಎಕ್ಸಾಮ ಸರ್ ಕೆಸ್ ಒ ಪಾ ಆಯತು
ಹ್ಮ್ ಒಂದೇ ಹೇಳಡ್ದಾನ ಅಂದ್ರೆ ನ ಎಡ್ಸಮ್ಮ ಅಪ್ಪ್ಯಾಡು ಮುಗ್ದಿಂದ ಒಂದೇ ಹೇಳಡಿ
ಎಲ್ಲವಾ
ಹ ಇಲ್ಲವಾ ಮತ್ ನ ಅಷ್ಟ ಯಾವದು
ಆಮೇಲೆ ಆಟೋ ತಂದಿದ್ದ ಒಂದು ದೊಡ್ಡ ಬ ಅ
ಹ ಇದು ಕೊಡ್ತ ಬಿಡು ನಿನ್ನೆ ಮನೆನ ಬಂದ್ರ ಕೊಡ್ತಿದ್ಯೋ ಈಗಲ್ ಕೊಡಮ್ಮ
ಹಾ ಹಿಂಗಂದ್ರ ಹಂಗಗೆ ಯವ್ನ ಸಾಲಿ ಬಿಟ್ಟ ಬರ್ಲನ್ ಹ ಅಲ್ಲ ತಿಪರಫರ ಜಗ ಹ್ಮ್ ಇಲ್ಲವ ನ ಬುಕ್ ಮೇಲೆ ನಂತಳನ ಅಂತನ್ ತಾಯಿ ನವ ಅಲ್ವಾ
ಅಪ ಅತಂದಣ
ಅಪರ್ವಂತ ಏನ
ಅಪರ ಬ
ಬರ್ಥಡೇ ಪಾರ್ಟಿ ಪ ಒಂದು ಅಕ್ಷಯಿಂದ ಹಂಗ್ ನೋಡಿದ್ರ ಬಾಳ ಅದ ನಿಮ್ಗೆ ಎಲ್ಲರ ಬರ್ತಡೇ ಅನಿವರ್ಸರಿ ಇದು ಏನುವಾ ನೀ ಜಾಯಿನ್ ಆಗಿದ್ದು ಹ ಜಾಬ ಹ ಹೌ
ಅವು ಕೊಡ್ಬೇಕಾನ ಮತ್ತೆ ಇವ ಹ್ಮ ಮೂರ್ ದಜೆ ಏನ್ರ ಮೂರ್ ದ ಕತಿದ್ದೇವ ಅಲ್ಕ ಒಂದ್ರ ಜಾಯ್ನ್ ಆಗಿ ನ್ದು
ಮೂರ್ ಒಂದ ಮೂರ್ ಕೊಡಸ್ಬೇಕ ನೋಡಿ
ರ್ ಕೊಡ್ಸಕ ನೀವು ಒಂದೇ ದಿನ ಪೀ ಬೀಜ ಬರಗಾರು ಚಿಕನ್ ಬಿರಿಯಾನಿ ಕೊಡಿಸ್ಬಿಡ್ತೀನಿ ಉಂ ಬೋಡು
ಒಂದೇ ದಿನ ಬ್ಯಾಡ ನಾನುನ್ ಈಗಲ್ಲ ಹಾ
ಹ್ಮ ಮತ್ತೆ ಎಷ್ಟ್ ದಿನ ಕೊಡ್ಸ್ಬೇಕಕ್ ಒಂದ್ ವಾರ ಕೊಡ್ಸ್ಬೇಕೇ
ನನಗ್ ಯಾವಾಗಾಗ್ ಬೇಕಂತೀನಿ ಯಾವಾಗ ಕೊಡಸ್ಕು
ನಿಮ್ಗೆ ಯಾವಾಗ ಬೇಕಂತ್ರೆ ಯಾವಾಗ ಕೊಡ್ಸ್ಬೇಕಾ
ಹ್ಮ್ ಈಗ್ ಬಿಡ್ತಾರವಾ ಹೇಳಳೋರಿ
ಏಳ್ವರಿ ಬಡ್ತಾರ ಏಳ್ವರಿ ನಿಂತ ಒಂದ್ ತಾಸು ಉಂತರನು ವು ಹರ್ಜಲಿ ಹಂತ ಪ್ರಮಾಣ ನ
ಇಲ್ಲ ತಗೊಂಡ್ ಬರದ ಅಷ್ಟೇ ಹಾಕ್ಸ್ಕೊಂಡ್ ಬರದ ಎಂಟನರ್ ಕ್ಲೋಸ್ ಆಗ್ತದ ರೂ ಕುಂದ್ ಕೆಸ ಒಂದ್ ತಾಸಸ್ ಹೊಂತೀನಿ
ಹ್ಮ್ ಹ್ಮ್ ಒಮ್ಮಲೆ ಹಾಕ್ತಾರ ನಿಗೆಟ್ ಬಟ್
ಅಯ್ಯ ಅದನ್ನೇ ಚಲ್ತೀವಿ
ಹ ಅದನ್ನೇ
ಆಕದ ಒಂದ್ ತೂತ ಹಾಕಿರ್ತಾರ ಅವರು ಆ ತೂತನ್ಯಾಗ ಅರ್ಧತ್ ತಿ ಕೆ ಸಾರ ಬ ಚಲತ
ಅಲ್ಲಲ್ಲೇ ಅಲ್ಲಿ ಮೊನ ಎಲ್ಲಿಗೆ ಹೋದ ಪಾನಿ ಪುಗಿ ಎಷ್ಟಂತ ಆರ್ನೂರ ನಲ್ವತ್ಂತ ಒಂದ್ ಪ್ಲೇಟ್ಿ ಹ್ಮ್ ಮಜ್ಜಿ ಸಾರಿಗೆ ಆಾಣೋದ ಎಪ್ಪತ್ತೊತ್ತ ಹಬ್ಬಕ್ ಏನಂದ್ರ ಮೇಡಮ್ ಗೊತ್ತ ಾನ ದೊಡ್ಡಂದ ನಲ್ವ ರೂಪಾಯಿ ಕೊಟ್ಟಟಾಲಿಮ್ಾಕಿರ್ತಾನ ಮಜಿ ಸಾರ್ ಮಾಡಿದ್ರ ಇಡೀ ಮನೆ ಅನ್ಸ್ ಮಾಡಂಡಿ ಎರಡ್ ದಿನ ಹ್ತಾರೆವಾ ಇದಕ್ಕೆಲ್ಲ
ಹ್ಮ ಮತ್ತ ಇಲ್ಲಿನ ಹಂಗೆ ರೇಟ್ಕ ಎಲ್ಲ ಚಲೋನು ಇರಲ್ಲ ಮತ್ತ ನ್ ಬಿಜಾಪುರ ಚಲೋ ಹ ಅದು ಅನ್ಲಿಮಿಟೆಡ್
ಅನ್ಲಿಮಿಟೆಡ್ ಅಂದ ಚಾ ಒಂದು್ ಕಪ್ ಚಾ
ಒಂದ್ ಕಪ್ ಸಾಕ ಅಷ್ಟ ಎಲ್ಲರಿಗೋಗ ಕೊಡ್ತಾರ ನಿಮ್ದ ಎಲ್ಲರೂ ಸೇರ
ಬಿಡ್ತರ್ಲ ಒಂದ ನೂರು ರೂಪಾಯಿ ತಳಗ್ ಯಾವ ಇದ್ದದಲು
ಏನ್ರ ಒಂದ್ ತಿಂಗ್ಳ ಬುಕಿಂಗ್ ಹಿಂಗ ಏನ್ರ ಇದ್ದ್ ಏನ್ಾರ ಗೊತ್ತ
ಏನ್ ಇರ್ತದವ ವ್ಯಾಸ್ರವ ಅಂದ್ರ ಅಂತಲ್ಲಿ ಹಓದಲ್ಲ ಎಲ್ಲಾ ತೊಕೋತಾರಲ ಅವರು ಸ್ವಿಮ್ಮಿಂಗ್ ಪೂಲ್ ಸು ಚಾ ಊಟಾ ಬಂದ್ರುೂಮೆ ಚಕ ಚೆಕನ್ ಮಾಡ್ದಾಗ ಅವ್ರು ಬಂದು ಚವಚ್ ಮಾಡಿದ್ದವಿ
ಹ್ಮ್ ಅದನ್ನ ಅಲ್ಲಿ ಅದನ್ನ ಹಂಗ ತೋತಾರಲ್ಲ ಇಲ್ಲಿ ನಮ್ದು ಏನನುೋ ಇದು ಕಟ್ಟಬಾರ್ದಿತ್ತಂತ ಇಲ್ಲಿ ಕಟ್ಟ್ಯಾರದ್ ಕಣ
ಹ್ಮ್
ಅದ ಕತೀಿ ವರ್ಷಕ್ ಇಷ್ಟ ಇಷ್ಟು ರೊಕ್ಕ ಅಂತಿಸಿ ಹೇಳಿದ್ರತ್ತ ಇವ್ರು ಇಷ್ಟು ವರ್ಷ ಆದ್ೂ ಕಟ್ಟ ಕಾಟಿಲತಾ
ಹ್ಮ್
ನೂರು ಕೋಟಿ ಕಟ್ಬೇಕತ್ತ ತಿಂಳ ಕತ್ತದನ ಹ ಅದಕ್ಕ ಈಗ ಅವರು ಯ ಎತ್ತ ಬ ಅವ್ರ ನಮಗೆ ಫೇಲ್ ಮಾಡೋದು ರಿವ್ಯಾಲ್ಯಷನ್ ಆಾ್ರರಿ ಅನ್ನೋದು ಾಯ್ತದು ಮಾಡ್ತಿರ್ಬೇಕಕ್ ಅನ್ಸ್ಲಕ್ಕತ್ ನನಗ್ ಅದ್ರ ಚಿಂತೆ ಸ್ಟೂಡೆಂಟ್ಸ್ ಮಾಡಕತ್ತಾರೆ ಇವ್ ರೊಕ್ಕ ಹತ್ತಬೇಕಂದ್ರೆ ನಮ್ಮ ಮೇಲೆ ಅಲ್ಲ ನಮ್ದು ಹೆಂಗಾರ ಮಾಡ್ ತಗೊವರ ಅವರು ಈಗ ಆಲ್ರೆಡಿ ಎಕ್ಸಾಮ್ ಪಿ ಜಿ ಇರ್ಿ ಸರ್ ಮೂರ್ವರ್ ಸಾವರ ರೂಪಾಯಿ ಕಟ್ಟಿವ ಎಕ್ಸಾಮ್ ಫೀಸ್ ಎಲ್ಲಾ ಸಾಲಾಗನು ಹದ್ೈದ್ನೂರ್ ಸಾವಿರ ಇರ್ತೈತಿ ಎಕ್ಸಾಮ್ ಪೀಸ್ ನಾವ್ ಮೂರ್ವರ್ಷ ಇರ್ತೆತಿ ಈಗ ಅಡ್ಮಿಷನ್ ಫೀಸ್ ಅಯ್ಯೋ ಇಲ್ ಕೇಳಂಗಿರ್ಲಾ ಕೇಳುದ್ರಾ ಅವ್ರ ಫೇನ್ ಸಪ್ರೇಟ್ಗ ಹಿಡ್ದು ಬಿಡ್ತಾರ ಅವ್ರ
ಅಂದ್ರ ಅಲ್ಲಿ ಮುಖ ನೋಡ ಓದ್ದ್ರಗ ಏನ್ ಬೆಲೆ ಇಲ್ಲ ಮುಖ ನೋಡ್ದ್ರ ಬೆಲೆ ಐ್ತೆನಂತೆ
ಹ ಇಲ್ಲ ಯಕ್ಷನ್ ಅಲ್ನೇ ಇಡ ಇತಾರಂಗ ಯಕ್ಷಣಲ್ ಸನನೆ ಪೋ ಚಿಳ್ ಕಸಂದು ನಮ್ದ್ ಹೆಸರು ಎಂದ ತಗಸಿ ಇಡ್ತಾರ್ ಹೊರಗ
ನೋಡೋ
ಹಸಿ ಎಷ್ಟಿ ಇದು ಐತಲ್ಲ ರೊಕ್ಕ ಕಟ್ಟಿರ್ಲಿಲ್ಲಲಾ
ಹ್ಮ
ನಿಮ್ದು ರಿವಲ್ಯ ನಿಮ್ದುಿನ ಎಕ್ಸಾಮ್ ವ್ಯಾಲ್ಯೇಷನ್ ಆಗೆಲ್ಲ ತಗದಿಟ್ಟಾರಂತ ಹೇಳಿದ್ರು ಪಟ್ಟನ್ನು ರ ಕಟ್ಟಿದವಿವಾ
ಹ್ಮ್
ಹ್ಮ್
ಬೇಷ ಅದಾವ ಎಂತಲ್ಲ ಸಿಗ್ಬಿದ್ದಲ್ಲ
ಎ ಯ್ಯವ್ ನಾನು ಅದೇ ಅಂತಿನಲ್ಲ
ಸುಮ್ ಚಲೋದು ಅಲ್ಲಿ ಮಂಗಳೂರ್ ಬಂದಿತ್ತು ಹೋದ್ರ ನಡತಿತ್ತು ನೋಡ್ಯವ್ವ ಬೆಂಗ್ಳೂರ ಹಾ ಮಂಗಳೂರ
ಬೆಂಗ್ಳೂರ್ ಬಂದಿತ್ ನಾರಾಯಣಿಸ
ಚಲೋ ನೋಡ್ ಪ್ರೇಮ ನೀನ್ ಅಲ್ಲಿ ಇದ್ಯಾ ನಾ ಬಂದಗಮ್ಮಿ ಬೆಟ್ಟಿತ್ತಿದ್ದ ನಿನಗ
ಅದೇ ಅಂದ್ರ ಕರೆ ಅವ್ವರು ನನ್ ಅಷ್ಟ ತಿಳಲಿಲ್ಲ ಹೆಂಗೆ ಎಡವದ್ ಎಡವಿನಿ
ಎಜುಕೆಷನ್ ಚಲೊ ತ್
ಪಸ್ಸಾ ಹಾ ಎಜುಕೇಶನ್ ಚಲೋ ಇಲ್ಲ. ಊಟನೂ ಚಲೋ ಇಲ್ಲ ಅಡ್ಜಸ್ಟ್ ಆಗಲ್ ಜನಾನೂ ಚಲೋ ಇಲ್ಲ.
ಏನ್ಚು ಒಂದ್ ವರ್ಷ ಕಲ್ತು ಬಿಟ್ಟು ಕೆರೆ ಕಿತ್ತೊಗೊಂದ್ ಮತ್ತ್ ಬೇರೆ
ಹಚ್ಚಿದ್ ನಡತೈತವಾ ಇವ ಕೊಡಲ್ಲ. ಅದ್ರ ಬಿಜಾಪುರ್ನಂತ ಬಂದಿವಿ ಅವ್ರಿಗೆ ಫುಲ್ ಖುಷಿ ಆಗದ ಕೊಡೋಲ್ಲ.
ಹೌದಾ
ನಾನ್ ಆದ್ರನು ಬರಗ ನೋಡು ಕೇಳಂಕ್ ಕೇಳತಿನ ಅಕ್ಕ ಬೈದ್ರ ಬೈಲಿ ಮನೆಗೆ ಅಲ್ಲೆ ಯೂನಿವರ್ಸಿಟಿಗ ಬಡಿತೀನಿ ನೋಗಿ.
ಹ್ಮ್
ಕೇಳಂ ಕೇಳ್
ಏನಂತಾನಮ್ಮ
ಆ ಮಮ್ಮಿ ಏನು ಅನ್ನೋದಿಲ್ಲಾ ನಾನೇ ಒಲ್ಲನಂದ್ರ ಅದೇ ವಂದ ಮಾತ್ ಅಂದ್ರ ಇಲ್ಲಿಯರು ಕೊಡ್ಬೇಕ್ ಸಾಕ ನನಗ ಅಷ್ಟೇ.
ಹೌದಾನ
ಕೊಟ್ರ ಕುವೆಂಪು ಯುನಿವರ್ಸಿಟ ಎಲ್ಲ ಕುವೆಂಪು ಯೂನಿವರ್ಸಟಿ ಟ್ಟಿಗೆ ಕೊಡ್ತಿರ್ಬೇಕ ಅವ್ರು ಕುವೆಂಪು ಯನಿವರ್ಸಿಟಿಲ್ಲಿ ಬಿಟ್ ಮೈಸೂರ್ನಾಗ ಐತೆ ಅಲ್ಲಿ ಅಲ್ಲಿ ಯಾರೋಗಿ ಬಿಳಬೇಕು ಏ ಯಾಕ ಹಂಗ ಹೊಡ್ತೀನ್ ನೊಡವರಿಗೆ
ಯಾರು
ಹೆಂಗ ಚೀರ್ಲಕ್ಕತ್ತವ ನೋಡಲ್ಲಿ ಕೊಯ್ಯ ಕೊಯ್ಯ
ಕಾಯ್ಕಾಯಿ ವರಗ ಆಟ ಅಡಕ್ಕತರ ಅವರು
ಹಂಗ ಚೀರ್ಕೊಂತ ಮಳೆ ಆಗ ಮಳೆ ಇಲ್ಲಂದಲ್ಲ ಹ್ಮ ಯವ್ವ ಕೈಲಿ ಇಲಿ ಬೆಳತನ ಇಲಿ ಮೈ ಒಬ್ಬರು ಒಬ್ಬರು ಮೈ ಮೇಲ್ ಒಬ್ಬರು ಎಲ್ಲರ ಮೈ ಮೇಲೆ ಓಡಾಡೋದೆ ನನ್ ಹೊಚ್ಕೊಂಡ ಮಕೊಂಡಿರ್ತೇವ ಓಡಾಡ್ತ ಇಲ್ಲ ಗೊತ್ತಿಲ್ಲ. ಒಬ್ಬಕಿನ ಕೆೇಳಗ ಎಬ್ಬಟ್ಟ ಕಡ್ದದತ್ತ ಹಾಸ್ಪಿಟಲ್
ಯವ್ವ ಇಲ್ಲಿನಂಜ ಬಾಳದ ವಯವ್ವ ನಾಯಿನಂಜ ಇಲ್ಲಿನಂಜ ಎಡ್ಡು ಸೇಮ್
ಹೋಗರ ಯವ್ವ ಇಲ್ಲಿ ಬಾ ಅದೇ ಅದಾವ ಬರೆ ಅವು ಹಿಂಡಿ ಇಂಡಿ ಚಂದ ಹಿಂಡಿ ಗಿಂಡಿ ಏನ್ ಇಟ್ರ್ತ ಅವು ತಿಂದಾವ ಇಷ್ಟ್ ದಿನ ತಿಂದರು ನ ಹಂಗೇ ತಿನ್ನಕತ್ತಿದ್ವಿ
ಹ್ಮ್
ಇವತ್ ಅದು ಅ ತಿಂದು ಹೆತ್ ಹೋಗ್ಯಾರ ಹ ಬಿಟ್ಟಿವಿ ಅದನ್ನ ಹಾಸಿ ಫೋನ್ ಮಾಡಕತ್ತ
ಸರಿ ತೊ ಮಾತಾಡ್
ಇಡ್ಲಾಕ್ಕ
ಆಯಿಡು
ಅ ಏನಾರ ಕೇಳಿದ್ರ